ಹ
ಹಾ ಏನ್ ಆರಾಮಾ
ಹಾ ಆರಾಮ್ ನೋಡಸ್ ಮನಿ ಆರಾಮದಿಯಾ.
ನಾನು ಆರಾಮದಿನಿ ನೋಡುವಾ ಏನ್ ಮಾಡಾಕತ್ತಾಳ ಹೇನ್ಮಾಗಳ. ಇನ್ನೇನು ಸುಮ್ಮ ಕೊತ್ತಿದ್ದೆ.
ಅಕಿನು ಶಾಲಿಗೆ ಹೋಗ್ಯಾಳ ಶನಿವಾರ ಅಲ್ಲ ಹಾಫ ಡೇ.
ಹು ಹು ಹೋಗ್ಯಾಳ.
ಹೋಗ್ಯಾಳ ನೋಡ ಮುಂಜಾನೆ. ಹಾ ಆರಾಮ್ ಅದರ ನೋಡವ್ವಾ ಅವರು ಮನ್ಯಾಗ ಎಲ್ಲಾರೂ ಆರಾಮ್ ಅದಾರಾ.
ಹು ಎಲ್ಲಾರ ಆರಾಮದಾರ ನೋಡ ಊಟ.
ಊಟ ಆಯ್ತ ನೋಡ ಜಸ್ಟ್ ನಿಮ್ದ.
ನಂದು ಊಟ ಮಾಡೇ ಸ್ವಲ್ಪ ಮಗಳ ಎದ್ದಿದ್ಲ ಕರ್ಕೊಂಡ್ ಕುಂತೀನಿ.
ಮರಾಮದಾಳ ಅಲ್ಲ ಮಗಳ.
ಹು ಆರಾಮದಾಳವೋಡ್.
ಎಷ್ಟು ತಿಂಗಳು ಇವಾಗಾ.
ಈಗ ಮೂರ್ವರಿ ತಿಂಗಳ.
ಮೂರವರೆ ತಿಂಗಳನ ನಾಕರಾಗ ಐತಂದಂಗ ಆಯ್ತಈಗ.
ಹು ನಾಕರಾಗ ನೋಡ.
ಹು ಹು ಆರಾಮದಾಳಲ್ಲ ಏನ್ ಕಿರಿಕಿರಿ ಇದ್ದಂಗ ಇಲ್ಲತೋ ಮಗಳದ.
ಹು ಇಲ್ಲ ಆರಾಮದಾಳ.
ಹು ಅಲ್ಲ ಯಾವಾಗ ಏಸರೆ ಫೋನ್ ಮಾಡಿದ್ರುನು ಕಿರಿಕಿರಿ ಇರೋದಿಲ್ಲ ಅಕಿ.
ಉ ಹು ಫಸ್ಟಿಗೆ ಸ್ವಲ್ಪ ದಿನ ಹುಟ್ಟಿದಾಗ ಸ್ವಲ್ಪ ಮಾಡ್ಲು.
ಹು ಹು ಇಲ್ಲವಾ. ಹು ಹು ಹು ಚಲೋ ಮಳಿ ಅದು ಏನಿಲ್ಲಾ.
ಮಳಿ ಇಲ್ಲ ನೋಡ ಈಕಡೆ ಬರೆ ಗಾಳಿ ಬಿಸಾಕತ್ದ. ಗಾಳಿ ಗಾಳಿ ಗಾಳಿ ಸಾಕಾಗಬಿಟ್ಟತಿ ಅವ್ವಾರ ಅಡಗೆ ಮಾಡಾಕತ್ತಾರ.
ಹು
ನಿಂದ ಅಡ್ಗೆ ಆಗೇದ
ಅಡಿಗಿ ಆಯ್ತು ನೋಡ ನೀವು ಆಯ್ತು.
ಹು ಮತ್ತೇನ್ ಮಾಡ್ಬೇಕ ಇವ
ಇನ್ನೇನಿಲ್ಲಾ ಏನಿಲ್ಲಾ.
ಏನ್ ಟಿಫಿನ್ ಕಟ್ಟಿಕಳ್ದೋ ಮಗಳಿಗೆ.
ಸಿಟಿಲಿ ಇಲ್ಲ ಇವಾಗ ಕರೆಂಟ್ ಹೊಡ್ದಿದ್ದಲ್ಲ ಹೊಂಟಾಳ
ಹೌದಾ
ಮತ್ತೇನ್ ಹು.
ಹಾ
ಅದು ಸೆರ್ ಏಳಲಿ ಗಿಡಾ.
ಈಗ ಹೊತಾಳೆನ್ ಸಾಲಿಗೆ.
ಅಮ್ಮೋರು ಬೇರೆ ಕಡೆ ಹೋಗಂಗಿಲ್ಲ ಸಪರೇಟ್. ಹು ಟಿ ಸಿ ಕಿತ್ ಕೊಡಾಕತ್ತಾರ ಹು.
ಹೌದಾ ಹು
ಹು ಹಂಗಾಗಿ ಮ್
ಇದ್ದಿರ್ಬೊದವಾ.
ಏನಂಡ್ಲೊ ಆ.
ಬರ್ತಿಲ್ಲಾ ನಂಗು ನಟ್ ಅದು.
ಹಂಗಾಗಿ ಈಗಿರ ಹೊಂಟಾಳ ನೋಡ್ರಿ ಏನ್ ಮಾಡೋದ
ಹೋಗ್ಲಿ ತಗೋ ಮತ್ ಇನ್ ಚಲೋ ಮತ್ತೆ ಏನನ್ನ ನರ್ಸರಿ ಆಗ್ಯದ ಅಂತ ಸಾ ಕನ್ನಡ ಸಾಲ್ಯಾಗುನು
ಹಾಗ್ ಏನ್ ಇಲ್ಲಾ ನಿನ್ ಮಾಡ್ ನೋಡ ಅಂದ್ರೆ ಇ ಜಾಸ್ತಿ ಆಟೆಕಾಯಿ ಇರ್ತಲ್ಲ ಒಂದೊಂದು ಕಡೆ ಬಾಳ
ಹ್ಮ್ ಹೌದ ಇದರ ಬೋದ ಮತ್ತ
ಹ್ಮ್ ಜಾಸ್ತಿ ಹೋದ
ಆ
ಓದಿರ್ಬೆಕ್ ಬಾಳ ಫ್ರೀ ಆಗಿ ಇರ್ಬಾರ್ದ ಮಕ್ಕಳ್ ಅ ಅಂದ್ರ ಕಾದಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗದು ಮಕ್ಕಳಿಗೆ
ಹೌದೌದು ಆವ್ಕ್ ಹಂಗೆ ಆಗ್ತದ ಮತ್ತೆ
ಪ್ರೈವೇಟ್ ಸ್ಯಾಲರಿ ಅಂತ ಅಂದ್ರಲ್ ಹ್ಮ್
ಹ್ಮ ಈ ಹಓದಿದ್ದಲ್ಲ ಬಂದ ಸೀದಾ ಬುಕ್ ತೊಂಗೊಂಡು ಬುಕ್ ಹೋಮವರ್ಕ್ ಮಾಡಕ ಕುಂದಾರ್ತಿದ್ಲಾ ಈಗ ಇಲ್ಲಾ
ಹ್ಮ ಈಗೇನ್ ಓಧಲೇನು.
ಕ ಬಂದ್ ಕೂಡ್ಲೇ ಆಯ್ತು ಹೊರಗ ಆಟ ಆಟ
ಕೇಸ ಆಗತ್ತಲ್ಲಲ್ಲಾ ನಿ ಎಲ್ಲಿ ಕುಂತಿ
ಯಾಕ್ರೀ ಕೆಳವಲ್ದಾ
ಹ ಕೇಳಸ ಆಕತಿಲ್ಲ ಅಷ್ಟೊಂದು ಹ ಈ ಕೇಳತದ ಕಮ್ಮಿ ಕೇಳಕತ್ದ ಅದ್ಕಂದೆ ಇವಾಗ ಕರೆಕ್ಟ್ ಕೇಳತ್ ನೋಡ ಹ್ಮ ಈ ಇಟ್ಟ ತಕ ಸವಕಾಸ ಕೇಳ್ತ
ಹೌದನ
ಹಂಗಾಗಿ ನಾನ ಹಂಗೆ ಅದಕ್ಕೆ ಕೇಳಿಲ್ಲವ ಅಂತಂದೆ
ಇಲ್ಲ ಈಗ ಹೆಂಗ ಗೊತ್ತಾ ಅಡುಗ ಒಂದೊಂದು ರಚಿಕೆ ಪಲ್ಲೆ ರೊಟ್ಟಿ ಅನ್ನ ಸಾಂಬಾರ್ ಖರ್ಚಿಕಾಯ ಆಗ್ಯಾವ
ಮತ್ತೆ ಕೆಳಾಕತಿಲ್ಲ.
ಕರ್ಚಿಕಾಯಿ ಆಗ್ಯಾವ ನಿನ್ನೆ ತಗೊಂಡ ಬಂದಿದ್ಲು ಅವ್ವ
ಹ್ಮ್ ಹ್ಮ್.
ನೋಡ್ ಹ್ಮ್
ಹ್ಮ್ ಹ್ಮ್ ಮಳೆ ಬಂದ ಸಿಗ್ತಾವ ಇನ್ನ ಮಳೆ ಬರ ಆಗತ್ತ ಇಲ್ಲ ಇವಾಗ ಮೊದಲ್ ಸ್ವಲ್ಪ ಬಂದಿದ್ದಟ್ಟೆ
ಹಾ.
ಅಣಿ ಅಲ್ಲಿ ಕ ಗುಡ್ಡ ಅದ ಗುಡ್ದಾಗ ಅದ ಎರಿಮಣ್ಣ ಅದಲ್ಲ ಅಲ್ಲಿ ಆತವ
ಹಾ ಆತವ ಆತಾವ ಹ್ಮ್. ಇನ್ನಿ ಮ್ಯಾಗ ಬರ್ತಾವ ಜಾಸ್ತಿಸರು ಬರ್ತವ ಹ್ಮ್ ಸುರ್ಪುರ್ದಾಗ ನೋಡ್ದಿಲ್ಲ ಎಷ್ಟು ಬರ್ತಿದ್ದು.
ಹ. ಹ್ಮ ಈ ಸೀಸನ್ ಬಂತ ಅಂದ್ರೆ ಅದು ಬಾಳ ಕನ ಆಗ ಕಚ್ಚಿದ ಹೊಲ್ದಾಗ ಬೆಳೆಯ ಬೆಳೆದು ಅಂದ್ರ ಮತ್ತ್ ಬರ್ ತಾವ ಮತ್ತೆ ಮಳಿನೇ ಇಲ್ಲ ಎಲ್ಲಿದ್ ಬರುತ್ತಾವ ಇನ್ನ ಚಾಲ ಆಗಲ್ಲ
ಇಲ್ಲ ಇಲ್ಲ ಅಲ್ಲ ಸುರ್ಪುರ್ದಾಗ ನೋಡ್ದಿಲ್ಲ ಎಷ್ಟು ಬರ್ತತ್ತು
ಹ್ಮ್ ಬಾಳ್ ಬರ್ತಿದ್ದು ಮಾನಿಕಾಯಿ ನಂಗೆ ಎಲ್ಲ ಹಂಗೆ ಅಲ್ಲಿ ಕಡ್ಲಕಾಯಿನು ಹಂಗೆ ಅಲ್ಲಿ
ಹ್ಮ ಹಾ ಹಾ. ಕಡ್ಲಿ ಸುಲಿಗ ಯಂತ್ರನು ಬಾರಿ ಆ.
ಮನ್ಯಾಗ ಇರ್ಬೇಕಾ ಎನ್ ಎಲ್ಲನ ಹೋಗ್ಬರ್ತಿ.
ಮನ್ಯಾಗ ಆದೀ ನೋಡು ಮನ್ಯಾಗ ಆದೀ ಎಲ್ಲಿಗೂ ಇಲ್ಲ. ಹ್ಮ ಅಕ್ಕರು ಬಂದ್.
ಬಂದಿತ್ತು. ನಮ್ಮ್ ಅಕ್ಕರ್ ಬಂದೋದ್ರು ಸಾಲಿ ಚಲೋ ಆಗಿ ಬರಲ್ ಮಕ್ಳು ಸಾಲಿ ಸುಂಟಿ ಕೊಟಿದಾಗ್ ಮತ್ತೆ ಆಗಸ್ಟ್ ದಾಗ.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
ಆಗಷ್ಟ ಆಯ್ತಂದ್ರ ಮತ್ ಯಾವಾಗೆ ಬರ್ತಾರ್ ಮತ್ ಬರಲ್ಲ. ನಾವ್ ಮುಂದಿನ್ ತಿಂಗ್ಳ ಒತಿವ್ ಊರಿಗೆ.
ಏಸ ಐದ್ರಾಗ ನಾಕ್ರಾಗ.
ಇಲ್ಲ ಐದ್ರಾಗ ಹ್ಮ ಯ ನಾಲ್ಕವರ್ ತಿಂಗ್ಳು ಆಗಿರ್ತದೆನು ಇಲ್ಲ. ನಾಕು ವರಿ ತಿಂಗ್ಳ. ನನ್ನ ಕೆಣಿ. ಅದ್ ಬ್ಯಾಡ ಸಣ್ಣಕೆದಾಳಾ ಬ್ಯಾಡ ಅಂತಂತಾರ್ ಅವ್ರ್ ಅಪ್ಪ.
ನೀ ನಿನು ಸಣ್ಣಕ್. ಕ ಮುಂದ ಅಕಿಗ್ ತಿಳುವಳಿಕೆ ಬರ್ತದಲ್ಲ ಕಿವಿ ಅದು ಚಕ್ಕೊಂತಳ ಸರಿ ಅಗಲ್ಲ ಹೀಗೆ ಆಗ್ಬೇಕಾಗುತ್ತೆ. ತಿಳುವಳಿಕಿಲಾರ್ದಗನೇ ಒಬೇಕು.
ಹ ಸಣ್ಣಕದಳ್ ಬೇಡ ಯೋಳ್ದಗ್ ಚುಚ್ಚನ ಅಂತದರ್ ಅವ್ರು.
ಏ ಇದ್ ಆತದೆೇ ನೀನ್ ಅವಾಗ ಬ್ಯಾನತವ್ ಕಿವಿ ಬಲ್. ತಿರ್ತಾವ ಬೇಕಾಂತನೆ ಮೂರೇ ತಿಂಗ್ಳುದಾಗ ಚುಚುಸ್ತರ. ಕಿವಿ ಬ್ಯಾನ್ ಆಗ್ಬಾರ್ದಂತೇಳಿ ಮೂರ ತಿಂಗ್ಳುದಾಗ ಚ್ಚು.
ಆಕಿನ್ ಕಿವಿ ಬಾಳ ಸಣ್ಣ ಅದವ.
ಸಣ್ಣವೇ ಇರ್ತವ್ ಮತ್ತೆ ಮಕ್ಳುದು ನಮ್ ಪುಟ್ಟಿದು ಇಟಿಟೇ ಇತ್ತು ಸಣ್ಣುದಂದ್ರೆ ಸಣ್ಣುದಿತ್ತು. .
ಸಣ್ಣದ ಬ್ಯಾಡ ಅಂದಂಗ್ ನನ್ಗೆ ಅನ್ಸಾಕತ್ತದವ ಬ್ಯಾಡ ಅಕಿನೋ ರಿಂಗ್ ಮಾಡ್ಸಿದ್ದದ ನಮ್ಮವ.
ಹ್ಮ್.
ಅವು ಸೈಡ್ರಿಂಗ್ ಬರ್ತಾವ್ ನಿನ್ಗೂ ಮುಂದ್ ಅಂತೇಳಿ ಒಂದ್ ಮಸಿವೆ ಮಾಡ್ಸಿದ್ದದ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಹಂಗಾಗಿ ಅವು ದೊಡ್ದುವ್ ಅನುಸ್ತಾವ ಅದು ಗುಂಡ್ ಕೆಳಗಿನ್ ಗುಂಡ್ ದೊಡ್ದುದಾದು ಸ್ವಲ್ಪ್.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
ನಿನಗೂ ಬರ್ತವ್ ತಗೋ ಅಕಿಗೂ ಒನ್ ಸ್ವಲ್ಪ ದಿನ ಆಕಿ ತೆಗಿ ಅಂತಿ ಅಂತ್ ಹೇಳಿ ದೊಡ್ದುವೆ ತಗೊಂಡ್ಬಿಟ್ರ.
ಹ್ಮ.
ಅಂಗಾಗಿ ಈ ಬ್ಯಾಡ ಏಲ್ಡ್ರಗಿಲ್ಲ ಅಂದ್ರ ಒಂಬತ್ರಾಗ್. ಚುಚಮೇನ್ ಅಂತ ಅಂತಾ ನೋಡಮ್ ನೋಡ್ಬೇಕ್ ಹೋಗ್ ಬಂದಿಂದ ಮತ್ ಯೋಳ್ರಗ್ ಬರ್ತಿವಿ ಹೋಗಿ.
ಹ್ಮ ಹ್ಮ.
ಇಗ್ ತೊಟ್ಲದು ತಗೊಂಡ್ ಅಷ್ಟೇ ಒತೀವಿ.
ಹ್ಮ್.
ಕ್ಯೂ ಒಂದೆ ಚಚ್ಕೊಂಡ್ ಹೋಗಲ್ಲ ಬರ್ತಿವ್ ಮತ್ತೆ ಯೋಳ್ರಗ ಎರಡ್ ತಗೊಂದ್ ಒಂದ್ ಎರಡ್ ತಿಂಗ್ಳ ಇದಾಗ್ ನಮ್ನ ಎನ್. ತನೆಗೆ ನೀನು ಒಟ್ನಗ ಹಾಕಿಂದು ಆಗಸ್ಟ್ ತಿಂಗ್ಳ ದಾಗ ಡೆಲಿವರಿ ಆತದ.
ಅಕಿನೂ ಪ್ರೆಗ್ನೆಂಟ್ ಅದಳೇನು.
ಹ್ಮ್ ಡೆಲಿವರಿ ಆಗಷ್ಟ ತಿಂಗ್ಳ ದಾಗ.
ಆಗಸ್ಟ ಹ್ಮ್ ಹ್ಮ್ ಹ್ಮ್.
ಹ್ಮ್ ಆಗಸ್ಟ್ ಎಂಟು ಒಂಬತ್ತು ಕೊಟ್ಟಾರಂತ ಡೇಟ. ಅಕಿ ಎಲ್ಡೆ ತಕ್. ಅಕ್ಕಾನೇ ನಾವು ಹೋಗ್ಬೇಕಂತ ಮಾತಾಡ್ಸಕ್ ಹೋಗೋ ಮಲ್ಲಿಗೆ ಬಾ ಅಲ್ಲಿವರೆಗೂ ನಿಂದ್ರ ಬಾ ಅಂತಾರ ಅವರಪ್ಪ
ಹೌದಾ ಹಾ ಹಾ
ಹ್ಮ್ ಏನ ಎಷ್ಟ್ ದಿನ ಇತ್ನಾ ಹ್ಮ್ ದಾವಾಖಾನೆ ಎಲ್ಲಿ ದಾವಾಖಾನೆಗೆ ಹೋಗ್ಬೇಕಂತ. ನಾಲ್ಕವರೆ ಐ ಐದು ಮುಗದ್ರಾಗ ಅವಾಗ್ ಬರ್ತೀನಂತ ನಾ ಅಂದೆ
ಹ್ಮ್
ಇಲ್ಲೇನ ಏನಾಯ್ತ್ ತಗೋ ಬಾ ದವಾಖಾನೆಗಮ್ಮ ಅಂತ ಅಂತ ಹಿಂಗನ್ಕತಾರ ನೋಡ್ಬೇಕು.
ಎಲ್ಲಿದರ
ಆಗಸ್ಟ್
ಗಂಡಿದಾರರು
ಮುದ್ ಈಗ ಬೆಂಗಳೂರ ಆಗಿರ್ತಾರ ಈಗ ಮುದ್ಗಲ್ದಾಗ ಹೊಡಾಗ ಬಂದ ಮೊನ್ನೆ ಈಕಿ ತೊಟ್ಟಲ್ ಕಾರ್ಣ ಬಂದಾಗ ಮತ್ತೆ ಹೋಗಿಲಾಕಿ ಅಡ್ಯಾಕ ಬಂದಾಳ ಈ ಕಡೆ
ಹೌದಾ
ಹ್ಮ್ ಇಕಾನ್ ಕಾಣ ಮಾಡ್ದಾಗ ಅವತ್ ಬಂದ್ಲಾ ಬೆಂಗಳೂರ್ಲಿಂತ ಹೆಂಗೆ ತೋರ್ ಮನಿಗ್ ಹೋದ್ಲು ಬಂದಿಂದ. ಈ ಕಡೆದು ಫಂಕ್ಷನ್ ಮುಸ್ಕೊಂಡು ಹಂಗೆ ತವರು ಮನಗ್ ಹೋಗಿ ಗಂಡನ್ ಮನೆಗ್ ಹೋಗೆ ಇಲ್ಲ.
ಇದ ಏನ್ ಇದ್ರಾಗ ಇದು ಮಾಡ್ತಾರಲ್ಲಾ ಮಾಡಿದ್ರಾನೋ
ಹಾ ನಡಿಲ್ಲ ಏನೊ ಅವರು ಅವರು ಇದು ಮಾಡಿಲ್ಲ ಬರೇ ಏನೋ ಡ್ತಾ ಕೊಡ್ತೀನಲ್ಲ ಅಂತ ಮನಿ ಪುಡ್ತಾ ಕೊರ್ ಕೊ ತಗೋ ಬ್ಯಾಡ ಬೇಡ ಸುಮ್ನೆ ಅಂತನಾನ ಬರೇ ಅವರು ಹಣ್ಣು ಕೊಟ್ಟೋಗ್ಯಾರ ತಂದವ ನಮ್ಮ ಅತ್ತಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಮನೆಪುರ್ ತಾನೆ ಅಂತ ಇಲ್ಲ ತಂದ್ರೆ ಒಣಾಗ ಕೊಟ್ಟಂಗ ತರ್ಬೇಕಿನ್. ಇಲ್ಲ ಮನೆ ಪುಡ್ತಾ ತರ್ತಾರಂತ ಹಾ ಮನೆ ಪಡ್ತಂದ ಮನ್ಯಾಗನೆ ಇಟ್ಟದನ್ದಾರ. ನಮ್ಮ್ ಮನ್ಯಾಗ ಇದ್ದಿದ್ದ ಒಂದ್ ನಾಕ್ ಜನ ಇಲ್ಲ.
ಹೌದೌದೌದು
ಹ ಹಂಗಾಗಿ ಬ್ಯಾಡ ಅಂತ ಬರೀ ಹಣ್ಣು ಕೊಟ್ಟ ಹೋಗ್ಯಾರ.
ಓಣ್ಯಾಗಾರ ಒಂದಿಷ್ಟ್ ಮಂದಿಗೆ ಕೊಡಂಗ ಆಗಿರ್ಬೇಕು.
ಹ್ಮ ಕೊಡಂಗ ಆಗ್ಬೇಕಿಲ್ಲ ಇಲ್ಲ ಇಲ್ಲ ಅಂತ. ಅದಕೆ ಮತ್ತೆ ಅಣ್ಣ ತಂದ್ ಐದ್ದೇದು ಕೆಜಿ ಹಣ್ಣು ತಂದು ಕೊಟ್ಟೋಗ್ಯಾರ ಅಂತ ಅಂದ್ಲೂ ಎಲ್ಲಾ ಆರಾಮ ಅದ ಅಂತಂದ್ರು ಮೊನೆ ಮಾತಾಡ್ಸ್ದೇ
ಹ್ಮ್ ಹ್ಮ್ ಹ್ಮ್
ಹ್ಮ್ ಆರಾಮದಾಳ್ ಅಂತ ಅಂದ್ಲೂ ಮತ್ತ್ ಹಚ್ಚಿಲ್ಲ ಮೊನ್ನೆ ಹಚ್ಚಿದ್ನೀ ರೇಣುಕಾ ಹಚ್ಚಿದ್ಲಾ
ರೇಣುಕಾ ಹಚ್ಚಿದ್ಲಾ ಹ್ಮ್ ಹಚ್ಚಿದ್ ನೋಡ್ ಆಗಲೇ ಆಕಿನೂ
ಹ್ಮ್ ಹ್ಮ್ ಹ್ಮ್ ನಾನ್ ಹ ಮೊನ್ನೆ ಹಚ್ಚಿದನೆ ನಾನು ಮತ್ತ್ ಮತ್ತೆ ಮತ್ತ ಅ ನಿನ್ಗ ಬಾದಿನ ಆಯತ್ ಹಚ್ಚೆ ಇಲ್ಲ ನೀನೇ ಫ್ರೀ ಇಲ್ಲ ಏನೋ ಅಚ್ಚಕ್ಕಿ ಅಚ್ಚೆ ಇಲ್ಲ ಅಚ್ಚೆ ಇಲ್ಲ ಅನ್ಕಂದ್ ಕುಂತೆ.
ಇಲ್ಲ ಇಲ್ಲ ಫ್ರೀ ನೇ ಇದ್ದೀನಿ ಏನ್ ಫ್ರೀ ಅಂತ ಏನಿಲ್ಲ.
ಇಲ್ಲ ನಾ ಹಚ್ಚದೆೇ ಆಡ್ಸ್ದೇನ್ ಒಂದ್ಸತ್ತ ನೀ ಮತ್ತೆ ಅಚ್ಚ ಎಲ್ಲಾ ಅಪೀಸ್ಸ ಮತ್ತೇ ಏನ್ ಬೀಜಿ ಅದ ಅನ್ ಬಿಡೋ ಅಂತ್ ಚೆಲ್ಲ್ ನಾನ್
ಇಲ್ಲ ಇಲ್ಲ ಹಂಗೇನಿಲ್ಲ.
ಹ್ಮ್ ನ ತಾನೇ ನೋಡ ಯಾವಾಗ ಆಚಲಿ ಬೂಡು ಸುಮ್ಮ ಆಗ್ಬಿಟ್ಟ ನಾನು
ಇಲ್ಲ ಇಲ್ಲ ಹಂಗೇನಿಲ್ಲ.
ಹಾ ಮ
ಹ ಅವ್ವರು ಊಟದ
ಅವ್ವರ ಆರಾಮ ಅದಾರ ಇನ್ನ ಇಲ್ಲ ಅಡ್ಗೆ ಗ್ಯಾಸ್ ಒಂದ ಖಾಲಿ ಆಗಬಿಟ್ಟದ ಇವತ್ ತ್ತ್ ಆಗಳೇ ಅರ್ಧ ಮಾಡ ತಕ್ಕನ ಖಾಲಿ ಆಗ್ಬಿಟ್ಟದ ಬುಕ್ ಮಾಡಿ ಎಲ್ಲಾ ನಂಬರ್ ಕೊಡ್ಬಂದ ಇನ್ನ ನಲವತ್ತೈದು ದಿನ ಆಗಿಲ್ಲ ಅಂತದ. ನಾ ಅಪ್ಪರ ಮತ್ತೆ ಕಕೆರಕ್ ನಿನ್ ಹೋಗ್ಯಾರ ಐದ್ ಸತ ಆಯ್ತಪ್ಪ ನಮಗೆ ಗ್ಯಾಸ್ ಬ್ಯಾಂಕ್ ಮೊನ್ನೇ ಸುಟ್ಟಕ ಲಿಂಕ್ ಮಾಡಂದ್ರ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಮಾಡಿದ್ದಿಲ್ಲ ನಾಳೆ ಗಾಡಿ ಬರ್ತ ತಗೊಳ್ಸ್ರೆ ಅಂತ ಹೇಳನಂತ ಇವತ್ತ ಒಂದಿನ ಅದೇ ಕಟ್ಟ ಮ್ಯಾಗ ರೊಟ್ಟಿ ಮಾಡ್ಯಾರ ಚಪಾತಿ ರೊಟ್ಟಿ ಅವ್ ಅರ್ಧ ಅವ್ ಅರ್ಧ ಮಾಡ್ಯಾರ.
ಬ ಗ್ಯಾಸ್ ಇರ್ಲಿಕ್ಕ ಕೈನೇ ಕಟ್ಟದಂಗ ಆಗತ್ತ
ಯವ್ವೋ ನಮ್ಮ್ವ ಅಂದ್ರ ಎದ್ರಾ ಬಿಟ್ಟ ಒಳಗು ಇನ್ನ ಮೊದ್ಲ ಸುಮ್ಮ ಹಂಗೆ ಇದದ್ದಿದ್ದ್ ಪಾಡಿತ್ತದ
ಹ್ಮ
ಇದು ಕೊಟ್ಟಿಂದ ಮೊದಲ್ ಮತ್ತೆ ಎದ್ರ ಮಾಡ ಮಾಡ್ತಿದ್ದೆ ಎಲ್ಲಾ ಅದ್ರ ಮ್ಯಾಗ ಮಾಡ್ತಿದ್ರು ಒಲಿ ಮ್ಯಾಗ.
ಮಾಡ್ತಿತ್ತ ಹೌದ ಹೌದು ಹ್ಮ್ ಮಾಡ್ತನೀರು ಆಸ್ಮಾ.
ಹಾ ಸರಿ ಆಯ್ತು ತೊಗೊ ಹಾ ಮಾಡ್ ಮಾಡ